ಹಲೋ
ಹಲೋ
ಹೇಳ್ ರ್ರೀ ಅಡಿಕ್,
ಹೇಳ್ರಿ ಹಿಂಗ್ಯಾಕ
ಹ-ಈ ಫ್ಯೂಚರ್ ಅಡ್ವೊಕೇಟ್- ರೀ
ಮೇ ಚೆಂದ ಆ್ತವ ನಿಮ್ ಮನ್ಷೆ
ಹಾ
ಹಾಗೇದ ಊಟ
ಹಾಗೆ ನೋಡ್ರಿ ನಿಮ್ದ್.
ಏ -ಮಾಡಿಲ್ಲ ಊಟ ಮಾಡಿಲ್ಲ ಏನ್ ಮಾಡಿಲ್ಲ ಮುಂಜೆಲಿ ಮಾಡಿದೇವ ನೋಡು ಇನ್ನಾದ್ ಹಾಗಂಗೆ
ಮಾಡ್ತಾರ ಸೌಂಡ್
ಅದು ಹಲವು ಅಡ ತಿನ್ಲಾತನಿ ಹಲ ಹಡಿಕೆ.
ಎಯಷ್ಟುಟಾಣಿಕೆ ಆಗ್ಲೈತ್ರೀ ಅಂತ ಆಯ್ತು
ತಾಕ್ಬೇಕಲ್ಲ ಮತ್ತೆ ನಡ್ಯದಲ್ಲ ಇಲ್ಲಿ ಪ್ರೋಟೀನ್ ಬೇಕೇ ಬೇಕು
ಹಾ
ಅದ್ರ ಮ್ಯಗಿ ಬದುಕವಿ
ಯಾಕ್ರಿ ಅಂತದೇ ಮನ್ಗಿರ ಆರಾಮ್ ಸುಸ್ತು ಬದ್ನಯಾಗ ಊಟ ಮಾಡ್ರಿ ಆರಾಮ್ ಇದ್ರಿ. ಇನ್ ಮುಂದ್ ರೆಜಲ್ಟ್ ಬರೋಣ ಈ ಕಡೆ ಬರೋರ ಇದ್ರಿ ಏನ್ರ ನೀವು.
ಮನ್ಯಾಗ ಊಟ ಸರಿ ಇಲ್ಲರ್ರಿ
ಅಬಬಬಬ
ನಮಗ ಡೈಲಿ ಚಪಾತಿ ಬೇಕಪ್ಪಾ ಚಪಾತಿ
ಬರ್ರೀ ಇಲ್ಲಿ ಚಪಾತಿ ಡೆಲಿ ಅದ ಡೆಲಿ ಚಪಾತಿ ತಿನ್ ಸಾಕಾಗೆದ ನಿನಗೋಳೇ ಚಪಾತಿ ಬೇಕ ಅನಂಗ ಆಗೇದ
ಏ ನಮ್ಗ ಅದ ಡೈಲಿ ಬೇಕಂದಿ ಇದ ರೊಟ್ಟಿ ಗಿಟ್ಟಿ ನಡಿಯಲ್ಲ ಮನ್ಯಾಗ
ಹಾ
ರೊಟ್ಟಿ ನಡಿಯಲ್ಲ ಇದು ತಮಾಟೆ ಸಾರ ನಡಿಯಲ್ಲ ಮನ್ಯಾಗ ಅದ್ನೇ ಮಾಡ್ಯಾರಪ್ಪ ನನಗ ಅದ್ ಬಾಳ ಹೆದರ ಅದ ಏನ್ ಮಾಡತಿ ಹಿಂಗಿದ್ದಾಗ ಹಾಸ್ಟಲಾಗ್ ಚೆನ್ನಾಗಿತ್ತ ಊಟ
ಹಾಸ್ಟೆಲಾಗೆ ಚೆನ್ನಾಗಿತ್ತಾ
ಅಯ್ ಚಪಾತಿ ಅಲ್ಲೆನ್ ರೊಟ್ಟಿ ಊಟ ಮಾಡಿಲ್ಲೆ ಎ ಮಧ್ಯಾಹ್ನದಾಗ
ಹ್ಮ್
ಬರೇ ಚಪಾತಿನೇ ತಿಂದಿ ನೋಡ ಅಲ್ಲಿ ಮಾತಾಡೊ ಎ ಬೇಗ್ ಬೇಗ ಯಾಕ ದಮ್ಮ ಇಲ್ವಲ್ಲ
ಏನ ಹೇಳುದಿಲ್ಲ
ಏನ್ ಉಳದಿಲ್ಲ
ದಮ್ಮಂತಿಲ್ಲ ಪಾ ದಮ್ಮ ಇಲ್ಲ ನಮ್ಮ ಬಲ್ಲಿ ಅಂದೆ
ಹ್ಮ್ ಮಧ್ಯಾಹ್ನ ದಮ್ಮ ಹೋಗೇತೆ ಖಾಲಿ ಆಗೇತಿ ಮತ್ತ ಅಷ್ಟ್ ಕೆಲಸ ಮಾಡಿದ್ ಏನ್ ಮಾಡತಿ ಡೇ ಅಂಡ್ ನೈಟ್
ಹ ಹಾ
ಆದ್ರ ಬಿಜಾಪುರಕ್ಕ ಹೋಗಿದ್ದ ಅಲ್ಲಿದಲ್ಲೇ ಸನೆ ಆತ್ ನಿಮ್ಗ
ವಿಜಯಪುರ್ ಸನೆ ಆತದ ಏನ್ ಮಾತಾಡ್ತಿರೋ ಮಾವ ನಿವ
ಹ ಹೋಗದು ಬರದು ಕೆಲ್ಸ ಮಾಡೋದು ಬರದು ಇಟೇ ಆಗೇದ
ನೀನೇ ಮಾತಾಡ್ತಿರಪ್ಪಾ ಅಂತೆ ಮತ್ ಸಣ್ಣ ಹುಡುಗರ್ಗ್ ಏನ್ ಗೊತ್ತಾತದ ಹೇಳ ಬಸ್ ಸ್ಟ್ಯಾಂಡ್ ಬುಟ್ಟ ಬಸ್ ಸ್ಟ್ಯಾಂಡ್ಗೆ ಹೋಗದ ಗೊತ್ತಾಗಲ್ಲ. ಹಾ ಮತ್ತ.
ಎಲ್ಲ ಮಾಡಿ ಊಟಾ.
ಇವತ್ ಮೆಸ್ಸನ್ಯಾಗ ನೀ ಗುಡಿ ಮ್ಯಾಲ ಮಾಡಿನೋ.
ಡೆಲಿ ಅಲ್ಲೆ ಏನ್ ನಿಮ್ದು
ಅಲ್ಲೇ ಅಲ್ಲೇ ಚಿಕನ್. ಅಲ್ಲೇ ಒಂದಂದ ದಿನ ಅಲ್ಲೇ ಹಾದ್ಯಾಗೆಲ್ಲ ತಿಂದ್ರ ಮೆಸ್ಸಿಗ್ ಹೋಗಲ್ಲ
ಅಲ್ಲಿ ಏನೇನ್ ಇರತ್ತ್ ಡಿನ
ಚತ್ರಿಕಾ
ಹ್ಮ
ಅನ್ನ ಸಾಂಬಾರ್
ಹ
ಒಂದೊಂದ್ ಸಲ ಶಿರೆ ಇರತ್ತ ನಾನ ಇದುವರೆಗ ಶಿರೆ ತಿಂದಿಲ್ಲ ಒಟ್ಟ
ಹಾ
ಶನಿವಾರ ಹ ಹಾ ಚೆನ್ನಾಗಿರತ್ತಾ ಟೇಸ್ಟ್
ಹ್ಮ್
ಹಾ ಗುರು ಲಿಮಿಟೆಡ್ ಒಂದೇ ಒನ್ ಟೈಮ್ ಒನ್ ಟೈಮ್ ಪಾಸ್ ವರ್ಡ್ ತರ ಒನ್ ಟೈಮ್
ಒಂದೇ ಒಂದೇ ಟೈಮ್ ಹಾಕ್ಸಕಬೇಕ ಏನ್ ಎಷ್ಟಾದ್ರೂ ಹಾಕ್ಸಗೋಬದನಾ
ನಾ ಹತ್ತರ ದೊಡ್ಡ ದೊಡ್ಡದ ಅದೇ ಇದ.
ಹ್ಮ್ ಸಾಕಾಗತ್ತಂದೆ
ನಮಗ್ ಸಾಕಾಗತ್ತ ಮತ್ತ
ಆಯ್ತ ಮಧ್ಯಾಹ್ನ ಸ್ವಲ್ಪ ತಿಂದ್ರನ ಆಯ್ತ್ ಮತ್ತ ಆರ ಏಳ ಗಂಟೆಗೆ ಹೋಗ್ಬ ಬಿಡದ ಆ ಕಡೆ ಮೆಸ್ ಎಸ್ಟೋತ್ತಿಗೆ ಸ್ಟಾರ್ಟ ಆಗುತ್ತೆ ನೈಟ್ ಊಟ
ನಾವ ಎಂಟು ಗಂಟೆಗೆ ಹೋಗ್ತೇವ ನೋಡ್
ಇಲ್ಲ ಸ್ಟಾರ್ಟಿಂಗ ಏನ್ ಅದ ಟೈಮಿಂಗ್
ಏಳುವರೆ ಅಂದಿರ ಬೇಕೇನ ನಾನು ಬಂದಾಗ್ದಿನ ಎಂಟ್ರ ಮ್ಯಾಲ ಅಡಿಗೆ
ಹ್ಮ್
ಒಂಬತ್ತರ ತನ ಇರ್ಬೋದು
ಇಲ್ಲಿ ಸಿದ್ದೇಶ್ವರ ಟೈಮಿಂಗ್ ಏನ ಅದ
ಇಲ್ಲಿ ಮಧ್ಯಾಹ್ನ ಒಂದ್ ಗಂಟೆಕ್ ಅದ ಒಂದ್ ಗಂಟೆಗೆ ಬಿಟ್ರ ಮತ್ತ ಎರಡ್ ಗಂಟೆಗೆ
ಏನು ಟೈಮಿಂಗ್ ಅದ ಏನ್
ಹಾಂ ಟೈಮಿಂಗ್ ಅದು ಒಂದು ಗಂಟೆಗೆ ಹೋದಷ್ಟು ಒಳಗೋದ್ರ ಅಂದ್ರ ಅವ್ರಿಗೆ ನಡತ್ ಮತ್ತೆ ಒಂದ್ ಗಂಟೆ ಅಂದ್ರೆ ಕಾಯಬೇಕ ಮತ್ತ ಎರಡ್ರ ತನ ಒಂದೆ ಟೈಮ್ ಹಾಕ್ತಾರ
ಹೌದಾ
ಹ್ಮ್ ಬಟ್ ನಂಗೆ ಸ್ಟೂಡೆಂಟ್ಸ್ ಎಲ್ಲಾ ತುಂಬ ಬಿಟ್ರ ಎಲ್ಲಾ ಸ್ಟೂಡೆಂಟ್ ಬರ್ತವ್ರೀ ಸಾಕಗ ಹೋಗ್ಯದ
ಹಾ ಸಾಕಾಗ ಹೋಗ್ಯದ ಇನ್ನೇನ್ ಮಾಡ್ತಿ ಅವ್ರಿಗ ನ್ ಮಾಡ್ರ ನಿಮ್ಗೆಾರ ಊರ್ ದೂರ್ದಿಂದ ಬಂದ್ರೆ ಭಕ್ತರಿಗಳು ಬಿಟ್ಟ ನೀವೇ ಬಂದಿ್ರಿ ಅಂತರ ಅವ್ರಲ್ಲ
ಆಾ
ದೂರಿಂದ ಬಂದಿರೋ ಭಕ್ತರಿಗಳೊಳಗ ಆದಿದ ನೀವ ನೋಡ್ರಿ ಹಿಂಗ ಹಿಂಗ ಅಂತರ ಅವರ ಹೆಂಗೆ
ನಾವೇನ ಬಕ್ತರ ರೀ ಅಲ್ಲಿಂದ ದೂರದಿಂದ ಬಂದಿರ ಬೇಕ ನೀವುನು
ಅದೇ ಮತ್ ಔಟ್ ಆಫ್ ರಿ ನಮ್ದನ್ನು ಅಂದಕೊಂಡ ಹಂಗೆ ಅಂತಿರ್ತಾರೆಷ್ಟ ಸ್ಟೂಡೆಂಟ್ ಇಲ್ಲಿ ಇರ್ತೀರಿ ಎಲ್ಲರಿಗೂ ಗೊತ್ತದ ದಿನ ಬರೋದು
ಹ್ಮ್
ಅದಕ್ಕೆ ಎರಡ್ ಹದ್ನೈದಕ ಬಿಡ್ತಾರ ನಮ್ಗ ಒಳಗ
ಹ್ಮ್ ಹ್ಮ್ ಹ್ಮ್
ಜಲ್ದಿ ಹೋದ್ರೆ ಇದಾಗತ್ತ ಇಲ್ಲ ಅಂದ್ರ ಇಲ್ಲ
ಅಂದ್ರೆ ಸಿಗುತ್ತ ಇಲ್ಲ ಡೈಲಿ
ಡೈಲಿ ಸಿಗುತ್ತ ಒಂದೊಂದ್ ಟೈಮ್ ಒಂದ ಎರಡ್ ದಿನ ಆಗ ಇಲ್ಲ ಹ ಲೇಟ್ ಆಯ್ತ ಅವಾಗ ಅದ ಓತೀವಿ ಅಂತ ಎದ್ದಿಲ್ಲ ಮೆಸ್ಸಿಗೆ ಹೋದಿವಿ
ಆದ್ರೂ ಬಿಡ ನಿನ್ ರೊಕ್ಕ ಕೊಟ್ಟ್ರರು ಪರವಾಗಿಲ್ಲ ಮೆಸ್ಸಿಗಿ ಮಾಡದ ಹೋಗ್ ಪಾಡಲ್ಲ
ಹ್ಮ್
ದಿನ ಯಾ ನನ್ನ ಮಗ ಕಾಯಕೊಂಡ ಕೂಡ್ತಾನ ಪ ಅಲ್ಲಿ
ಟೈಮಗಿ ಬರದ ಕರೆಕ್ ಟೈಮ್ ಬರ್ತಾರ ಇಲ್ಲಿನು
ಅಲ್ಲೋ ಟೈಮಿಂಗ್ ಬರೋದ ಹೆಂಗನ್ ಐತೆ ಆ ಕಡಿ ಅವು ಅಂದಂದ್ರ ಬಾಳ ವಜ್ಜ ಅದ ಮಾತ್
ಸ್ವಾಭಿಮಾನ ಮನ್ಷ ಇದದ್ರ ಹೌದಲ್ಲಪ್ಪ ಅವನ ಐತಿ ಯಾಕಂತ ಅನ್ಸುತ್ತ
ರೊಕ್ಕನ ಹೋದ್ರ ಹೋಗಲಾಕ ಆ ಕಡೆ ಹ್ಮ ಹೊರಗ ತಿನ್ದ ಪಾಡಲ್ಲ ಹೆಂಗಿದ್ರು ಚಪಾತಿ ಗಿಪತಿ ಅನ್ಲಿಮಿಟೆಡ್ ರೈಸ್ ಇರ್ತದ ಹ್ಮ ಮಾಡ್ಲಿ ವಾರ್ದಗ ಒಂದು ಆ ಟೈಮ್ ನಡೀತದ ಮಾಡಿದಾರ ಅವ್ರಗ್ ಏನ್ ಅನ್ಸಲ್ಲ ನಮಗ ಏನ್ ಅನ್ಸಲ್ಲ ಏನಂತೆ
ಮತ್ತೇನ ಸಮಾಚಾರ ನಿಮ್ದು ಹ್ಮ್
ನಾವ್ ನ್ ಕಡೆ ಬರ್ಬೇಕು ನಮ್ ಕಾಲೇಜ್ ಟೈಮಿಂಗ ಏನ ಅದೂಕುರ್ತೀಲ್ಲಾ
ಈಗ ಸಲ ಬಿಟ್ಟು ಅವಾಗ ನಾವ್ ಒಂದ್ಸಲ ಒಂದೇ ಮತ್ತೆತ್ತತ್ ಬಂದೆ ಅವು
ಏ ಇಲ್ಲಪ್ಪಾ ನಾನ್ ನಿನ್ ಬಂದಿದ್ದೆ ಲಾಸ್ಟ್ ಟೈಮ್
ಹ್ಮ್ ಹ್ಮ್ ಹ್ಮ್ ಏನಂದ ನಿಮ್ಮ ದೋಸ್ತ್ ಪರಿಚಯ ಇದ್ನಲ ನಂಬರ್ ಗಿಂಬರ್ ಕೊಟ್ಟಿದ್ದೆ ನನ್
ಏ ಯಾವ ನಂಬರ್ಲ್ಲ ಏನ ನ್ನು ಅನೌನ್ ಊರು ಅದ ಇದಾನ ಸೊಳೆ ಮಗ ಅವನ
ಹಾ
ಅ ಅ ಕೊಡಕ ಪಲ್ಟಿತದದ
ಅಲ್ಲ ಔಟ್ ಸೈಡ್ ಅ ಅ ಔಟ್ ಸೈಡ್ ಹೋಗಿದರಲ್ಲ ಅದಕ್ಕೆ ಕೇಲ್ದೆ
ಹೇ ಇಲ್ಲಿ ಟೈಮ್ ಪಾಸ್ ಆಗಲಾಗಿತ್ತು ಅವನು ಹೋಗ್ ಬಾರ್ ಹೋಗಿ ಬಾರ ಅಂದ ನನ್ನಗೂ ಮನ್ಸ್ ಬರ್ಲಾಗಿತ್ತು ನಡ ಆ ಕಡೆ ಅಂತಂದೆ
ಹ್ಮ್ ಹ್ಮ್ ಹ್ಮ್
ಹೋಗಿದ್ಯನ ಅಷ್ಟೆ
ಹ್ಮ್
ಯಾವಾಗತಾ ನೀನ್ ಅಂತರ ಜೊತೆ ಕಲ್ತ್ರ ಆಯತ್ ಮುಗಿದ್ ಹೋಗತಾ ಅಂತರ ಇರ್ಬೇಕ ಅಲ್ಲಿ ಎಲ್ಲ ಬದುಕ್ಬೇಕಾದ್ರೆ ಎಲ್ಲರ ಜೊತೆ ಬೇರಬೇಕಾಗ್ತದೆ ನಾವೇನಾದ್ರಾಗ ಒಂದಿನ ಇರಾರ ಅಲ್ಲಿ ಹೌದ್ರ ಮೂರ್ ಮೂರು ವರ್ಷ ಗಟ್ ಅಲ್ಲಿ ಇರಬೇಕಾಗ್ತದೆ
ಹ್ಮ ಮತ್ತೆ
ಆ
ಹಗೆಂದೆ ಎಲ್ಲರ ಇರ್ಬೇಕು ಅವ್ರನ ಇರ್ಬೇಕು ಇವ್ರನ ಇರ್ಬೇಕು
ಎಲ್ಲಾರನು ಇರ್ಬೇಕು ಒಳ್ಳೆವ್ರನ ಇರ್ಬೇಕು ಕೆಟ್ಟವ್ರನ ಇರ್ಬೇಕು ಯಾವ ಸಮಯದಾಗ ಯಾರ ಹೆಲ್ಪ್ ಆಗ್ತಾರೆ ಅಂತ ಗೊತ್ತಿಲ್ಲ
ಹ ಮತ್ತ
ಒಂದೇ ತಥರ ಇರ್ತೀನ ಅಂದ್ರೆ ಆಗದಿಲ್ಲ ಇಲ್ಲಿ
ಹ್ಮ್
ಎಲ್ಲ ಗುರ್ತ್ ನೋ ಮಾವ ನಿಮ್ಗೆ ಹೇಳ ಹೆಗೆ ಹೆಂಗ ಇರ್ಬೇಕು ಯಾರ್ ಜೊತೆ ಹ ಒಂದು ಕಲೆ ಹುಟ್ಟುತಾ ಬಂದ್ಬಿಟ್ಟದೆ
ನಿಮ್ಮಟ್ಟ ಇಲ್ರಿ ಅಪ್ಪಾ ನನ್ಗೇಏನ್
ಹ್ಮ್ ಬಾಯ ನ ನನ್ನ ಮ ನನ್ನ ಹತ್ರನ ಬಾರ್ಲೆ ನೀನ್ ಏನ್ ನೋಡಿದ್ರಿ
ಮತ್ತ್ ನಮ್ಮ ಇನ್ಸ್ಪಿರೇಷನ್ ರೀ ನೀವೆಲ್ಲ
ಹಡ್ಸ್ವ್ ಬೆಳಿಂತವು
ಏ ಏನ್ರರಿ ಮಾತಾಡ್ತರಿ ನೀವ ಹೆ ಅ ಏನ್ ಮಾತಾಡ್ತಿ ರಿ ನೀವು ಹಾಗೆಲ್ಲ ಮಾತಾಡ್ಬಾಡ್ರ ಇಲ್ಲಿ
ಹ್ಮ್ ಏನ ನೋಡಿದ್ಯಾ ಬಿಜಾಪುರದಾಗೆ
ಏನ್ ಅದೇ ಹಳೆ ಗೊಂಬ ಗೋಲುಗುಮಾಟ ಅವೇ ನೋಡ ನೋಡ್ರರು ಮತ್ತೆ ಏನು ಇಲ್ರಿ
ಅಂದ್ರೆ ಮೊದ್ಲು ನೋಡಿದ್ದೆ ನೀನು
ಅದಲ್ ಒಂದ್ಸಲ ನೀವು ಯ ಕರಕೊಡು ಬಂದಿಲ್ರರಿ ಅವ್ ಬಂದಿದ್ವಿ
ಅವಾಗ ಎಲ್ಲ ಅಳಿವಯ್ದು ನಿಮ್ಗ
ಹ್ಮ್ ಹಳೆವೆ ಹಳೆವೆ ಮತ್ತ ಇನ ಬಿಜಯಪುರ್ನೇಗೆ ಹೋಲ್ಡ್ ಅದ
ಹ್ಮ್ ನೋಡ್ರಿ ಒಂದು ಯಾವ್ದಂದು ತಗಲಾಕೋ್ರ ಅಲ್ಲಿ ಮನ್ಸ್ಬಾರ್ದು ಹಂಗೆ
ಅಂತದ್ರೆ ಅಂತದ ಕಿಲ್ರರಿ ಯಾವದಾತ ನಿಮಂತೂ ಸ್ಮಾರ್ಟ್ ಹ್ಯಾಂಡ್ಸಮು ಹ ಅಲ್ಲ ಪರ್ಸನಾಲಿಟಿಗೆ ಅವು ನೆಡಿತದಂತವೆಲ್ಲ ಹ ಅಲ್ಲಾ ಎಲ್ಲತ್ನಿ ಅಂತವೆಲ್ಲಾ ನಿಮ್ಮಂತ ಸ್ಮಾರ್ಟ್ ಪರ್ಸನಲಿಟಿಗೆ ನೆಡಿವೆ ಅಂಗೆ
ಪಾರ್ಸನಾಲಿಟಿ ಅಲ್ಲಿ ಏನ್ ಬೇಕಾಗಿಲ್ಲ ಎಲ್ಲಾ ಚೆನ್ನಾಗಿದ್ರು ಸಾಕಿ
ನೀನ್ ಚೆನ್ನಾಗಿದಿ ನಾ ಚೆನ್ನಾಗಿದೀನಿ ನಿಮ್ಮಷ್ಟು ಇರ್ಬೇಕಲ್ಲ ಎಪ್ಪಾ.
ಅಲ್ಲಾ ಅದೇ ನಾ ಹೇಳಿದೀನಿ ನಿನ್ಗೆ.
ನಾವ್ ಚೆನ್ನಾಗಿರಬೇಕಂದಿ ಹಾ ಚೆನ್ನಾಗಿ ಇರಾರ್ ಕ್ವಾಲಿಟಿ ನಂಬದಿಲ್ಲಲ್ಲಾ ಅಂದೆ.
ಅಂದ್ರ ಚೆನ್ನಾಗ್ ಕೆಲ್ಸ ಮಾಡ್ತಿರಬೇಕು ಅಂದಿದ್ ನಿನ್ಗ್ ಹೇಳಿದ್ದು.
ಅದೇ ಏನ್ ಕೆಲಸ ಮಾಡ್ಬೇಕು ಅವ್ರ ಅಂತಾವ್ ಮಾಡ್ಬೇಕಂದ್ರ.
ಹ್ಮ್. ನೋಡ್ ಅದೇ ಎಲ್ಲ ಸ್ವಲ್ಪ ನಾಳೆ ಚೆನ್ನಾಗಿ ಏನಪ್ಪಾ ಅಂದ್ರೆ ಕೇಳ್ ಕೇಳ್ತಾಲೆ ಆನ್ಸರ್ ಕೊಟ್ಟ. ಕೋಚಿಂಗ್ನಾಗ ಅದನಂದ್ರೆ ಇಲ್ಲಿ ಚೆನಾಗ್ ಕೆಲಸ ಮಾಡ್ತಾನ ಇವನ್ ಬಾಳ ಆಡ್ ವರ್ಕ್ ಮಾಡ್ತಾನ ಅಂತ. ನೋಟ್ರಿ ನೋಟ್ಸ್ ಸಿಕ್ಸ್ ಅಕ್ತದ ನಂಬರ್ ಎಕ್ಸ್ಚೇಂಜ್ ಆಗುತ್ತಾ. ಡಿಸ್ಕಷನ್ ಮಾಡಮ್ ಅಂತ ಆಯ್ತು ಗ್ರೂಪ್ ಡಿಸ್ಕಷನ್. ಆಯ್ತ್ ಮನೆ ಡಿಸ್ಕಶನ್ ಆಮ್ಯಾಲ್ ರೂಮ್ ಡಿಸ್ಕಶನ್ ಹಿಂಗೆ ಅಕ್ತಿರ್ತವು.
ಹಾ.
ಹಾ ಇದೇನ್ ನಿನುಗ್ ಹೊಸದ.
ನೀ. ಹಲ್ಲೋ ಅನುಭವಿಸ್ತಿರಪ ನೂರು ಎಕ್ಸ್ಪೀರಿಯನ್ಸ್ ಎಲ್ಲಾ ನಿಮ್ದ್ ಅನುಭವುದು ಮಾತುಗಳೇ ನೋಡು ಮತ್. ಹಾಗಿವೆ ಏನ್ ಮೋಸ್ಟ್ಲಿ. ಒಂದ್ಗಲ್ಲ ಮಲ್ಕಿ ಆಗ್ಯವನ ಅಲ್ಲಿ ಮೋಸ್ಟ್ಲಿ ಹೇಳಿದ್ರಾ ನಮ್ಗ್ ಮಾತ್ರ ಹೇಳಿ ಒಂದ್ ಹೇಳಿದ್ದೆ.
ಯಾರ್ ಹಾ ಮಲ್ಟಿ ಆತ ಮತ್ತಿನ್ ಅದನ್ನೇ ಏನ್. ಏನ ಏನ್ ಅನ್ಕೊಂಡಿ ಲೆ.
ಹಾ.
ಹಾ ಒಂದು ಒಂದಾಗಿದ್ದು ಹೆಚ್ಚಿಗೆ ಅಗೆದ ಅದು.
ಅಲ್ಲ ಅಲ್ಲಿ ಅಲ್ಲಿ ಧಾರವಾಡ ಧಾರವಾಡ ಧಾರವಾಡದಗ ರೀ.
ಅಲ್ಲ ದಾರವಾಡದಾಗ ಹೇಳ್ದೆ ನಾನು ಒಂದ ಆಗಿದ್ದೆ, ಪೇಸ್ ಕಟ್ಟಿಗೆ ಹೆಚ್ಚ ಹೆಚ್ಚಾಗಿದೆ.
ಹ್ಮ. ಇಲ್ರಿ ನಿನ್ನಂತ ಅವನು ಆಯ್ತ. ಅಂತ ಪರ್ಸನಾಲಿಟಿಗೆ ನಂಗ ಅಂತ ಪೇಸ್ ಕಟ್ಟದ ಹೆಂಗ ಆಗಲ್ಲ ಒಂದೇ.
ಪೇಸ್ ಕಟ್ಟಾ. ಇರ್ಲಿ ಇಲ್ಲಿ ಕಾಮಿಡಿ ಮಾಡಿತಿ ಮಾಮ್ ಮಾಮ್ ಮಾಡ್ ನಮಗುನು ಟಮ್ ಬರುತ್ತೆ.
ಟೈಮ್ ಏನ್ ನಿಮ್ ಆಲ್ವೇಸ್ ಟೈಮ್ ಅದ ಮತ್ತೇನು ಬರಲ್ಲ.
ಧಾರ್ವಾಡದಾಗ ಯಾವಾಗ ಮಾಡ್ತೀಯೋ ಯಾವಾಗ ನೋಡಿದೆ ಹೆನಿ ಟೈಮ್ ನಮ್ ಜೊತೆನೆ ಇರ್ತಾರ ನೀನ್ ನೋಡಿದ್ರೆ ಬೇರೆ ಕಡ ಹೆಂಗ ಹೋಗೋಕೆ ಸಾಧ್ಯ ಆಗ್ತದ ಹೇಳು.
ಹಾ ಏ ಇಲ್ರಿ ಹಂಗೇನಿಲ್ಲ ನೀನ್. ಟ್ಯಾಲೆಂಟ್ ಅದೇ ಡಿಫ್ರೆಂಟ್ ಅದ್ರಿ. ಯಾ ಟೈಮನೇಗ ಆಗತ್ತೆ ಗೊತ್ತಾಗಲ್ಲ.
ಅಲ್ಲಾ ನಮ್ ಜೊತೆ ಇನ್ನೊಬ್ಬರು ತಿರುಗಾಡ ಕುಂತ್ನಾಗ ಬೇರೆಯವರು ಹೆಂಗ್ ಬರ್ತಾರ ಹೇಳ್.
ಹೆಂಗ್ ಬರ್ತಾರ ಅವ್ರು ನೋಡದೇ ಇರ್ಬೋದಲ್ಲ. ಹಾಲೋ ನೀವೇ ಹೇಳಬೇಕ್ರಿ, ಸರಿ ಸರಿ.